ಏನಿಲ್ಲ ಸುಮ್ಮನೆ ಕೂತಿದ್ದೆ ನೀ ಏನ್ ಮಾಡ್ತಿದ್ದೆ.
ನಾನ್ ಏನಿಲ್ಲ ನೋಡ್ ಆರಾಮ.
ಹಾ ಆರಾಮ್ ನೀನು.
ನಾನು ಆರಾಮ ಏನೋ ಡಿಸ್ಟರ್ಬೆನ್ಸ್ ಇದೆ ನೋಡ ನಿನ್
ಹೌದಾ ಒಂದು ಸೆಕೆಂಡ್ ಬಾಗಲಾಕೋತೀನಿ
ಹ್ಮ
ಇವಾಗ
ಹಾ ಅದೇ ನಿನ್ನೆ ನಿನ್ ಜೊತೆ ಮಾತಾಡ್ತಾ ಇದ್ದಾಗ ನಂಗ ಒಂದ್ ಐ ಡಿಯಾ ಬಂತು ನಾವ್ ಯಾವಾಗಲೂ ಬರೀ ಈ ಟ್ರಿಪ್ ಹೋಗೋಣ ಆ ಟ್ರಿಪ್ ಹೋಗೋಣ ಅಂತ ಹೇಳ್ತಿಲ್ತೀವಲ್ಲಾ ಒಟ್ಟು ಆಕ್ಚುಲ್ ಆಗಿ ಪ್ಲಾನೇ ಮಾಡಲ್ಲ ಅಲ್ಲ ತುಂಬಾ ಡಿಸ್ಟರ್ಬ್ ಅನ್ಸ್ ಇದೆ ನಿನ್ಗೆ
ಇವಾಗ ಹೆಂಗಿದೆ
ಇವಾಗೂ ಕೇಳಿಸತಾ ಇದೆ ಹಂಗೆ
ಇವಾಗೋಕೆನಾ
ಹ್ಮ್ ಸ್ವಲ್ಪ ಕೇಳಸುತ್ತೆ
ಹಾ ಇವಾಗ
ಹಾ ಅದೇ ಬರೀ ಹೋಗಣ ಹೋಗಣಾನ ಅಂತಿವವ ಪ್ಲಾನೇ ಮಾಡ್ತಿದೀವಿ ಬರೀ ಆಕ್ಚುಲ್ ಆಗಿ ಪ್ಲಾನ್ ಮಾಡಿ ಹೋಗೋಕ್ಕೆ ಆಗತಿಲ ಗೊತ್ತಿಲ್ಲ ಅಲ್ಲಾ ಹದ್ನೇ ನೆನಪಾಯಯ್ತು
ಓಕೆ ಅತ್ತೇ ನೀವ ಯಾವಾಗ ಎಲ್ರು ನೀವ್ ಯಾವಾಗ ಫ್ರೀ ಇದ್ದೀರಾ
ಅದೇ ಇವಾಗ ಏನಾದ್ ಪ್ಲಾನ್ ಹಾಕಿದ್ರೆ ಆತರ ಇದಮ ಹೋಗ್ಬೋದು ಒಂದ ನನ್ಗೂ ಸ್ವಲ್ಪ ತುಂಬಾ ಚೇಂಜ್ ಬೇಕಾಗಿದೆ ಎಲ್ಲ ಏನಾದ್ರೂ ರೂಟೀನ್ ಚೇಂಜ್ ಮಾಡಿ ಏನಾದ್ರು ಹೋಗ್ಬೇಕು ಅಂತ
ನಾನು ಆಕ್ಚುಲಿ ಡಿಸೆಂಬರ್ ಅಲ್ಲಿ ಆ ಮಂ್ಗಳೂರು ಟ್ರಿಪ್ ಹೋಗಿದ್ದೆ ಸೆವೆನ್ ಡೇಸು ಸೋ ಆ ರೀತಿ ಪ್ಲಾನ್ ಮಾಡ್ಬಹುದು ಲೈಕ್ ಒಂದ್ ಲಾಂಗ್ ವೀಕ್ ವೀಕೆಂಡ್ ನೋಡ್ ಕೊಂಡು ಒಂದ್ ಲಾಂಗ್ ಟ್ರಿಪ್ ಆಗುತ್ತೇವೆ ಹ ಸೊ ಒಂದು ಯಾವಾಗ ಫ್ರೀ ಇದ್ದೀರ ಎಲ್ಲರೂ ನೋಡಿಕೊಂಡು ಮಾತಾಡಿಕೊಂಡು ಮಂಗಳೂರು ಅಥವಾ ಕೇರಳ ವಾಯ್ನಾಡು ಈ ಸೈಡ್ ಟ್ರಿಪ್ ಹೋಗ್ಬಹುದು
ಅದೇ ಇವಾಗ ಒನ್ ಮಂತ್ ತನ ನಮಗೂ ಏನು ಆಗಲ್ಲ ಎಲ್ರಿಗೂ ಎಕ್ಸಾಮ್ಸ್ ಇದೆ ಅಲ್ಲ
ಹಾ ಹಾ ಹೌದು
ಕೇ ಒಂದು ಮಂತ್ ಆದ್ಮೇಲೆ ಒಂದ್ ಪ್ಲ್ಲಾನ್ ಹಾಕಿ ಒಂದ್ ಸಕ್ಸಸ್ಫುಲ್ ಪ್ಲಾನ್ ಹಾಕಿ ಸಕ್ಸಸ್ಫುಲ್ ಟ್ರಿಪ್ ಮಾಡೋಣ ಅಂತ
ಅದೇ ನೀವೆಲ್ಲಾ ಯಾವಾಗ ಫ್ರೀ ಇದ್ದೀರಾ ನೋಡಿ ಹೇಳಿ ಸೊ ಬೇಕ ಎಲ್ಲಾ ನೀಟ ಆಗಿ ಪ್ಲಾನ್ ಮಾಡ್ಕೊಂಡು ಒಂದ್ ಲಾಂಗ್ ಟ್ರಿಪ್ ಹೋಗೋಣ ಅಂತೆ ಒಂದ ತ್ರೀ ಟು ಫೋರ್ ಡೇಸ್ಗೆ
ಹ ಇವಾಗ ಲಾಸ್ಟ್ ಅಲ್ಲಿ ಎಲ್ಲಿ ಹೋಗಿದ್ದೆನೆನ್ ಟ್ರಿಪ್
ನಾ ಹೋಗಿದ್ದ ಮಂಗ್ಗಳೂರ್ಗೆ
ಹೌದಾ ಹ ಯಾವ್ ತರ ಆಯ್ತು ಹೇಗ್ ಎಂಜಾಯ್ ಮಾಡಿದೆ ಬಜೆಟ್ ಎಲ್ಲಾ ಹೆಂಗಾಯ್ತು
ನಾವ್ ಆಕ್ಚುಲಿ ತ್ರೀ ಮೆಂಬರ್ಸ್ ಹೋಗಿದ್ದವಿ ನಾನು ನನ್ನ ಇನ್ನಿಬ್ಬರು ಫ್ರೆಂಡ್ಸು ಅಹ ಮೂರ್ ಜನ ಹೋಗಿದ್ದು ಸೊ ನಾವು ಸೆವೆನ್ ಡೇಸ್ ಹೋಗಿದ್ವಿ ಫಸ್ಟ್ ನಾವು ಉಡುಪಿಯಲ್ಲಿ ಸ್ಟೇ ಆಗಿದ್ದು ಹ ಬಿಕಾಸ್ ಆ ಟೈಮಲ್ಲಿ ಲೈಕ್ ವ ಡಿಸೆಂಬರ್ ಮಂತ್ ಎಂಡ್ ಬೇರೆ ಇತ್ತು ಸೊ ಫ್ರೀ ಇರ್ಲಿಲ್ಲ ಹಂಗಾಗಿ ಹಡ್ ಪಿಲ್ ಸ್ಟೇ ಆಗಿ ಆಮೇಲೆ ಮಂಗ್ಳೂರ್ಗೆ ಹೋಗಿ ಮಂಗ್ಗಳೂರಲ್ಲಿ ಸ್ಟೇ ಆಗಿದ್ದು ಸೊ ನಾವ ಒಂದ ಸೆವೆನ್ ಡೇಸ್ ಆಲ್ಮೋಸ್ಟ್ ಒಂದು ಏನಲ್ಲ ಅಂದ್ರರು ಒಂದ್ ಫೈವ್ ಟು ಸಿಕ್ಸ್ ಬೀಚಸ್ ಕವರ್ ಮಾಡ್ಕೊಂಡಿದ್ವಿ ಅಂಡ್ ನೋಡ್ಲಿಕ್ಕಂತ ಮ್ಯೂಸಿಯಮ್ಸ್ ಎಲ್ಲ ಕವರ್ ಮಾಡ್ಕೊಂಡಿದ್ವಿ ಇವನ್ ನಾವ ಒಂದು ಅರೌಂಡ್ ಫೈವ್ ಟು ಸಿಕ್ಸ್ ಟೆಂಪಲ್ಸ್ ಕೂಡ ವಿಸಿಟ್ ಮಾಡಿದ್ವಿ
ಹೌದಾ
ಹಾ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಲೈಕ್ ಅರೌಂಡ್ ನಮ್ದೊಂದ ಮೂರ್ ಜನ ಪರೇಡ್ ನಮಗೆ ಸೆವೆನ್ ಡೇಸ್ ಇಂದ ನಮಗೆ ಒನ್ ಫಿಫ್ಟಿ ಫಿಫ್ಟೀನ್ ತೌಸಂಡ್ ಅಮೌಂಟ್ ಅಷ್ಟೇ ಖರ್ಚು ಬಂದಿದ್ದು ಸೊ ಆರಾಮಾಗ ಹೋಗ್ ಬರ್ಬೋದು ಮಾಡ್ಬೋದು
ಊಟದ್ದೆಲ್ಲಾ ಹೆಂಗ್ ಮಾಡಿ
ಊಟದ್ದಲ್ಲ ಅಂದ್ರೆ ಲೈಕ್ ನಾವ್ ಎಲ್ ಮುಂಚೆ ಅದ್ರಕ್ಕಿನ್ನ ಮುಂಚೆ ನಾವು ನಮ್ದ ಒಂದು ಫ್ರೆಂಡ್ಸ್ಗೆ ಹೆಂಗು ನಾವೆಲ್ಲಾ ಸಕಲೇಶ್ಪುರ ಟ್ರಿಪ್ ಹೋಗಿದ್ವಿ
ಓಕೆ
ಅಲ್ಲಿ ಅದಕ್ ಏನ್ ಮಾಡಿದ್ವಿ ಅಂದ್ರೆ ಲೈಕ್ ನಾವು ಬೈ ಓನ್ ವೆಹಿಕಲ್ ಹೋಗಿದ್ರಿಂದ ನಾವು ವಿತ್ ಸ್ಟೌವ್ ನಾವು ಕ್ಯಾರಿ ಮಾಡಿದ್ವಿ ಸೊ ನಾವು ಸ್ಟವ್ ಕ್ಯಾರಿ ಮಾಡಿದ್ ಇದ್ರಿಂದ ನಾವು ಅಲ್ಲೇ ಫುಡ್ ಎಲ್ಲಾ ನಮ್ಗೆ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ರಿಂದ ನಮ್ಗೆ ಅದು ಬಜೆಟ್ ಫ್ರೆಂಡ್ಲಿಲ್ಲಿ ತುಂಬಾ ಚೆನ್ನಾಗಿತ್ತು ಬಟ್ ಇದು
ಸಕಲೇಶ್ ಪುರ ಮತ್ತೆ ಬೇರೆ ಹೋಗಿದ್ರ ಇನ್ ಮಂಗಳೂರುಗು ಹೋದಾಗೆ ಸಕಲೇಶ್ ಪುರಕ್ ಹೋಗಿದ್ರ
ಇಲ್ಲ ಸಕಲೇಶ್ ಪುರಾನೇ ಬೇರೆ ಟ್ರಿಪ್ ಹೋಗಿದ್ವಿ
ಹೌದಾ
ಹಾ ಇದು ಮಂಗ್ಳುರೇ ಬೇರೆ ಟ್ರಿಪ್ ಹೋಗಿದ್ದು ಹ ಸೊ ಅವಾಗ ಸ್ಟೋವ್ ಕ್ಯಾರಿ ಮಾಡಿದ್ವಿ ವಿ ನಾವು ಬಟ್ ತುಂಬಾ ಚೆನ್ನಾಗಿತ್ತು ಎಲ್ಲಾ ನಾವೇ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾ ಇದಿದ್ದು
ಹೌದಾ
ಹ ಇದು ಮಾಡ್ತೀವಿ ಇದು ಮಾತ್ರ ಮಂಗ್ಳುರ್ಗೆ ಹೋಗಿದ್ದ ಮಾತ್ರ ಲೈಕ್ ನಾವು ಆ ಟ್ರೈನ್ಗೆ ಹೋಗಿದ್ದು ನಾವು ಸೊ ಟ್ರೈನ್ಗೆ ಹೋಗಿದ್ರಿಂದ ನಾವೇನೂ ಜಾಸ್ತಿ ಲಗ್ಗೇಜಸ್ ಕ್ಯಾರಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಈ ರೀತಿಯಲ್ಲಿ ಹೋಗಿದ್ದು
ಅದೇ ನಾನು ಮಂಗ್ಳುರ್ಗೆ ಹೋಗ್ಬೇಕಂತ ಪ್ಲಾನ್ ಆಗ್ತಿದ್ದೆ ಬಟ್ ನಂಗೆ ಆ ಕಡೆದ ಏನು ಗೊತ್ತಿರ್ಲಿಲ್ಲ ಅಲ್ಲ ನೀನು ಹೋಗಿದ್ವಿ ಅಂತ ಗೊತ್ತಾಗಿತ್ತು ಅದಕ್ಕೆ ನಿನ್ ಕಡೆಯಿಂದ ಸ್ವಲ್ಪ ಹೇಗೆ ಎಲ್ಲಿ ಸ್ಟೇ ಮಾಡ್ಬೇಕು ಊಟದ ಹೆಂಗೆ ಯಾವ ಯಾವ ಪ್ಲೇಸಸ್ ನೋಡ್ಬೇಕು ಅಂತ ನಿಂಗ ಕೇಳೋಣ ಅ
ಅದೇ ನೀವೆಲ್ಲಾ ಯಾವತ್ತು ಫ್ರೀ ಇದ್ದೀರ ಒಂದ್ ಮಾತ್ ಹೇಳಿದ್ರೆ ನಾನು ನಿಮಗೆಲ್ಲಾ ಕರ್ಕೊಂಡು ಹೋಗ್ ಗೆ ಗೈಡ್ ಮಾಡ್ತೀನಿ
ಹೌದಾ ನಿನ್ ಕಡೆಯಿಂದ ಪಾರ್ಟಿನ ನಮ್ಗೆಲ್ಲಾ
ಶೋರ್ ನ ಕಡೆಯಿಂದ
ಹೌದಾ ಹಂಗಿದ್ರೆ ಬರ್ತೇವಿ ಬಿಡು ಎಕ್ಸಾಮ್ ಆದ್ಮೇಲೆ ಎಲ್ರೂ ರೆಡಿ ಆಗ್ತಾರೆ
ಓಕೆ ಹಂಗಿದ್ರೆ ಹೋಗೋಣಂತೆ ಒಂದು ಅ ಒಂದ್ ವಾರಕ್ಕೆ ಒಂದ್ ಟ್ರಿಪ್ ಪ್ಲಾನ್ ಒಂದ್ ವಾರ ಟ್ರಿಪ್ ಪ್ಲಾನ್ ಮಾಡೋಣ ಅಂತೆ
ಹಂಗಿದ್ರೆ ಇವಾಗಿಂದಾನೇ ನಿಮ್ಮ ಅಪ್ಪ ಹತ್ರ ದುಡ್ಡಿಸ್ಕೊಂಡ್ ಬಿಡಿ ನಮ್ಗೆಲ್ಲಾ ಒಂದ್ ಟೆನ್ ಮೆಂಬರ್ಸ್ ಆಕ್ತಾರ ಪಪಾ ಹಿಂಗೆಲ್ಲ ಅವ್ರಿಗೆ ಟ್ರಿಪ್ ಪ್ಲ್ಲಾನ್ ಮಾಡೀನಿ ಕರ್ಕೊಂಡ್ ಹೋಗ ತಿನ್ನವ್ರಿಗೆ ಕೊಡಿ ಸ್ವಲ್ಪ ಅಂತ ಹೇಳು
ಓಕೆ ನೀವೆಲ್ಲಾ ಬರ್ತಿರಾ ಅಂದ್ರೆ ನಂಗೆ ಅದಕ್ ನಿನಗಿಂತ ಹೆಚ್ಚೇನಿಲ್ಲ- ಗು-ಹೋಗಣತ್
ಫ್ರೆಂಡ್ಸ್ ಅಲ್ಲಾ ನಿನ್ಗೆ -ಗೆ
ಹೌದು ಅದಕ್ಕೋಸ್ಕರ ನಾನ್ ಸ್ವಲ್ಪ ಫ್ರೆಂಡ್ಸ್ಗೆ ಇಂಪಾರ್ಟೆಂಟ್ ಕೊಡ್ತೀನಿಲ್ಲಾ ಅದಕ್ಕೋಸ್ಕರ
ನನಗಿದು ಗೊತ್ತರ್ಲಿಲ್ಲ ಆ-ಆ
ಚ್-ಹ-ಹುಂ - ಸೊ ನೀವಲ್ಲಾ ಯಾವಾಗ ಫ್ರೀ
ಸರಿ ಹೇಳ್ತೀವಿ ಬಿಡಿ ಹೋಗೋಣ ಒನ್ಸತಿ ಪ್ಲಾನ್ ಮಾಡಿ ಬರೀ ಪ್ಲಾನ್ ಮಾಡೋದೆ ಆಗ್ತ ಇರಿ ಒಂದ್ಸತಿ ಹೋಗ್ಬಿಡಾನ ಎಲ್ಲಾರು
ಓಕೆ ನಿಮ್ಗೆಲ್ಲ ಏನು ಎಕ್ಸಾಮ್ಸ್ ಇದೆನಾ ನಿಮ್
ಹಾ ಎಕ್ಸಾಮ್ ಇದೆ ನಮ್ಗೆ ಇವಾಗ ಎಲ್ರರು ಅದಕ್ಕೆ ಓದ್ತಾ ಇರೋದು
ಓಕೆ ಯಾವಾಗಾಗಿದೆ ಎಕ್ಸಾಮ್ಸ್ ನಿಮ್ದು
ಅದೇ ಮುಂದಿನ ತಿಂಗಗಳಿಗಿದೆ ಬರಿಬೇಕು ಬರ್ದಾಗ ಆದ್ಮೇಲೆ ಎಲ್ರೂ ಪ್ರಿಯ ಆಗ್ತಾರೆ ನೋಡು ಅವಾಗ ಬಂದ್ಬಿಡು ನೀನ್ ಬೆಂಗ್ಗಳೂರ್ ಕಡೆ
ಓಕೆ ಶೋರ್ ಹಂಗೆ ಮಾಡ್ತೀನಿ ನಿಮ್ದ ನಿಮ್ದೆಲ್ಲ ಎಕ್ಸಾಮ್ ಮುಗಿಸ್ಕೊಂಡ ತಕ್ಷಣ ನಾನು ಬರ್ತೀನಿ ತನಿ ಆರಾಮಾಗ ಒಂದು ಟ್ರಿಪ್ ಹೋಗಿ ಬಂದ್ಬ ಬಿಡಣ ಅಂತ ಎಲ್ರು ಸೇರ್ಕೊಂಡು
ಸರಿ ಹೋಗೋಣ ಹೋಗೋಣ ಅದ್ರಲ್ಲೇನ ಮತ್ತೆ ಹೇಳ್ಬೇಕು ನೋಡು ಎಲ್ರು ಆರಾಮಾಗಿದಾರ ನಿಮ್ ನಾಯಿ ಎಲ್ಲಾ ಆರಾಮಯ್ತಾ
ಹಾ ನಮ್ಮ್ ಮನೇಲ ಎಲ್ರು ಆರಾಮಿದಾರೆ ನಮ್ ನಾಯಿನ ಆರಾಮಿದ್ದಾರೆ ಹ್ಮ ನಿಮ್ಮ್ ಮನೇಲಿ ಎಲ್ರು ಆರಾಮಿದಾರಾ
ಎಲ್ರು ಚೆನ್ನಾಗಿದ್ದಾರೆ ನೋಡು
ಎಲ್ಲಿ ಇರೋದು ನೀವ ಈಗ ಬೆ್ಯಾಂಗ್ಳೂರಲ್ಲ ಇದಿದ್ದೀರಾ
ಬೆಂಗ್ಳೂರಲ್ಲೇ ಪಿ ಜಿ ಮಾಡ್ಕೊಂಡಿದೀನಿ ನೋ ನೀನು ಮನಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಮನೆ ಊಟ ತಿನ್ಕೊಂಡು ಆರಾಮಾಗಿ ನಮ್ ಪಿ ಜಿ ಕೊಡ್ು ಯಾರ್ು ಕೇಳ್ತಾರೆ ಏ
ಹ ಅದು ನಿಜ ನಾನು ಅಂದ್ರೆ ಬಂದ ನಾನು ಮುಂಚೆ ಬೆಂಗಗಳೂರಲ್ಲೇ ಇದ್ದೆ ಹ ಬಟ್ ಬಟ್ ಇವಾಗ ಈ ಕಡೆ ಶಿಫ್ಟ್ ಆಗಿರದ್ರಿಂದ ಸ್ವಲ್ಪ ಆರಾಮಾಗಿದ್ದೀನಿ ಮನೆಯಲ್ಲೇ ಊಟ ಮಾಡ್ಕೊಂಡು
ಹೌದಾ
ನಿಮಗೆ ಬೆಂ್ಗಳೂರಿಂದ ಮಂಗ್ಗಳೂರಿಗೆ ಬಸ್ ಇದೆ ನೋಡಿ ನೈಟ್
ಅದೇ ಇವಾಗೇಏನ್ ಬೇಡ ಅದ್ನೇ ಅವಾಗ ಚೆಕ್ ಮಾಡಣ ನಾವು ಪ್ಲಾನ್ ಹಾಕ್ ಅ ಕಣ ಎಲ್ರುೂ ಸೇರಿ ಒಂದ್ಸತಿ ಕೂಡಣ ಎಲ್ಲಾರು ಓಡ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಏನು ಎಲ್ಲಾ ತರ ಮಾತಾಡ್ಕೊಂಡು
ಪ್ಲಾನ್ ಮಾಡಿ ಓಕೆ ಹೋಗೋಣ ಅಂತೆ ಒಂದು
ುಲ್ಗಿ ಏನ್ ಮಾಡೋಣ ಅಷ್ಟ
ಓಕೆ ಒಂದು ಟ್ರಿಪ್ ಮಾಡೋಣ ಅಂತೆ
ಹ್ಮ ಸರಿ ನಿಮ್ದೆಲ್ಲಾ ಹೆಂಗ್ ನಡತಿದೆ ಜೀವ್ನ
ನಮ್ದಲ್ಲ ಎಲ್ಲಾ ಆರಾಮ್ ನಡೀತಿದೆ ಹಂಗಗೆ ನಡ್ಸ್ ಬೆಲ್ಲ ನಡೆಸ್ತಾ ಇದ್ದೇವಿ ನಮ್ ಜೀವನನು ಹಾ ನಿಮ್ದ ಹೆಂಗ ನಡೀತಿದೆ
ನಮ್ದು ಎಲ್ಲಾ ಚೆನ್ನಾಗಿದೆ ಇವಾಗ ಏನು ಬೋರಿಂಗ್ ಓದೋದಷ್ಟೇ ನಮ್ ಕೆಲ್ಸ ಅದು ಬಿಟ್ರೆ ಏನ ಇಿಲ್ಲ ನೋಡು
ಓ ಮತ್ತೆ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಮತ್ತೆ ಏನ್ ಮಾಡ್ತೀರಾ
ಹ ಮತ್ತೆ ಆಮೇಲ್ ನೋಡ್ಬೇಕು ಮತ್ತೆ ಯಾವ್ದಾದ್ರು ಕಾಲ್ ಮಾಡಿದ್ರೆ ಓದ್ಕೋಬೇಕು ಇಲ್ಲ ಅಂದ್ರೆ ಏನಾರು ಕೆಲಸ ಹುಡಕೋಬೇಕು ಅಷ್ಟೇ ಪ್ರೈವೆಟ್ ಅಲ್ಲಿ
ಓಕೆ ಹಂಗೆ ಅಲ್ಲೇ ಬೆಂಗಳೂರು ಅಲ್ಲೇನಾ.
ಹ್ಮ್ ಇಲ್ಲೇ ಬೆಂಗಳೂರಲ್ಲಿ ಆ ಕಡೆ ಊರ ಕಡೆ ಹೋದ್ರೆ ಏನ ಮಾಡಕ್ಕಾಗಲ್ಲ ಮನೆಯಲ್ಲೇ ಉಳ್ಕೋಬೇಕಾಗತ್ತೆ.
ಹಾ ಹೌದು ಹಂಗೆ
ನಮ್ಗು ಜಾಸ್ತಿ ಟೈಮ್ ಇಲ್ಲ ಅಷ್ಟ್ರಲ್ಲಿ ಏನಾದರೂ ಒಂದ ಮಾಡ್ಕೋಬೇಕು ಅಂತ.
ಹೌದು ಅದು ನಿಜ ಮತ್ತು ಒಂದ ಯಾವ್ದಾದರೂ ಒಂದ. ಕೆಲಸ ನೋಡಕೊಂಡು ಕೆಲಸ ಮಾಡ್ಕೋತಾ ಆರಾಮಾಗಿರ್ಬೋದು ಅವವಾಗ
ಅದೇ ಮಾಡೋಣ ಅಂತ
ಮಾಡಿ ಮಾಡಿ.
ಹ್ಮ್ ಯಾವಾಗ್ಲೂ ಇರ್ಲಿ ನಿಮ್ಮ ಆಶೀರ್ವಾದ.
ಶೋರ ಯಾವಾಗ್ಲೂ ಇರುತ್ತೆ.
ಹಾ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಗೂ ಸ್ವಲ್ಪ ಧೈರ್ಯ ಬರುತ್ತೆ.
ಆಯಿತು ಮಾಡ್ತೀವಿ.
ಹ್ಮ ಮತ್ತೇನ ಸಮಾಚಾರ?
ಮತ್ತೆ ಹೇಳ್ಬೇಕಲ್ಲ ಏನ್ ಊಟ ಊಟ ಆಯ್ತಾ
ಊಟ ಆಯ್ತು ಅವಗೆ ಚಪಾತಿ, ಪಲ್ಯ.
ಓಕೆ
ಹ
ಹ್ಞ ಮತ್ತೆ? ಹಲೋ.